ಬ್ರೊ ಆರಾಮ ಬ್ರೊ
ನಾಮ್ ಬ್ರೊ ಕೇಳಸ್ತಿದಿಯಾ
ಆ ಬ್ರೋ ಕೇಳಿಸ್ತಾ ಇದೆ ನಿಮ್ಗೆ
ಹ ಬ್ರೊ
ಏನ್ ಮಾಡ್ತಿದ್ದೆ ಬ್ರೊ
ಏನಿಲ್ಲ ಬ್ರೊ ಹಿಂಗೆ ಕುಂತಿದ್ದೆ ಬ್ರೊ ಊಟ ಆಯ್ತಬ್ರೊ
ಇನ್ನೂ ಇಲ್ಲಬ್ರೊ ಹೋಗ್ಬೇಕು ಇನ್ನೊಂದಾ ಒಂದು ಗಂಟೆ ಇನೊಂದ್ ಗಂಟೆ ಬಿಟ್ಟು ಊಟ ಹೋಗ್ಬೇಕ್ ನೀವು
ಹಾ ನಮ್ದು ನಾವೀಗ್ ಮಾಡ್ತೈದಿವ್ ಬ್ರೊ
ಏನ್ ಇಷ್ಟ್ ಬೇಗನ ಬ್ರೊ
ಹಂಗೆ ಒನಾಮಿ ಸ್ವಲ್ಪ ಹೊಲ್ದಲ್ಲೆಲ್ಲಾ ಹೋಗಿರ್ತಿವಲ್ವಾ
ಹಾ
ಹಂಗೆ ಹೊಲ್ದಲ್ ಹೋಗಿದ್ದೇಬ್ರೊ ಸ್ವಪಾ ಮಧ್ಯಾಹ್ನಾ ನೀಟಾಗಿ ಊಟ ಮಾಡಿರ್ಲಿಲ್ಲ ಹ್ಮೂ ಅದಕ್ಕೆ ಬೇಗ ಮಾಡ್ದೆ
ಹಾ ಹೌದಬ್ರೊ
ಅದೆಬ್ರೊ ಊಟ ಮಾಡ್ ಮಾಡ್ತಿದ್ನಲ್ಲ ಈಗಿನು ಅದ್ಕಿ ಕೇಳ್ದೆ ಊಟ ಆಯ್ತ ಅಂತ
ಹಾ ಇನ್ನು ಇಲ್ಲಬ್ರೊ ಮಾಡಬೇಕು
ಅದೇ ಬ್ರೊ ಏನೋ ಫೋನ್ ಹಚ್ಚಿದ್ರಿ
ಅದೇಬ್ರೊ ಈಗ ಟೆಂತ್ ಕಂಪ್ಲೀಟ್ ಆಗಿತ್ತಲ್ಲ
ಹಬ್ರೊ
ಅದೇ ನೆಕ್ಸ್ಟ್ ಏನ್ ಮಾಡ್ಬೇಕೂ ಅಂತ ಕೇಳೋಣ ಅಂತ ಹಚ್ಚಿದ್ದೆ ಬ್ರೊ
ಹಾ ಟೆಂತ್ ಕಂಪ್ಲೀಟ್ ಆಯ್ತ ನಿಮ್ದ್ ಆಗ್ಲೆ
ಹಾ ಬ್ರೊ ಟೆಂತ್ ಕಂಪ್ಲೀಟ್ ಆಯ್ತು ಬ್ರೊ ಈ ಸರಿ
ನೋಡಿ ಬ್ರೊ ಎಷ್ಟು ಬೇಗ ಮುಗಿಸ್ಬಿಟ್ಟಿರಾ
ಏನ್ಮಾಡೋಣ ಬ್ರೊ ನೀವೇ ನೋಡಿದ್ರೆೆ ಇನ್ನ ಮುಂದೆಲ್ಲೇ ಹೋಗ್ಬಿಟ್ಟಿರಲ್ಲ ಬ್ರೊ ನಮ್ಗಿಂತ
ನಾ ಹಂಗೆ ಓದ್ಕೊಂಡ್ ಬಂದಿವ್ ಬ್ರೊ ಇನ್ನೇನು ಮನೆೆ ಊರಲ್ಲಿ ಏನ್ ಮಾಡಗುತ್ತೆಅಸ್ಟಮುಗುದ್ ಮುಂದೆ ಹೋಗಣ ಅಂತ
ಹಾ. .. ಅದೇ ಬ್ರೋ, ಈಗ ಟೆಂತು ಹಾ, ಹೇಳಿ? ..
ನಿಂದು, ಇಷ್ಟ ಆಯ್ತು? ..
ಟೆಂತ್, ನಮ್ಮದು ಪರ್ಸೆಂಟೇಜ್! ಬ್ರೋ, ನೈಂಟಿ ಆಗಿತ್ತು, ಬ್ರೋ! ..
ಹ ಬ್ರೋ, ಹಗೋಚು, ನೈಟಿನಾ, ಬ್ರೋ? .. ನೋಡಿ, ಬ್ರೋ, ನೈಂಟಿ, ಚೆನ್ನಾಗಿ, ಬಂದಿದೆ? ..
ಹಲೋ ಮೇಸ್ತ್ರಿ ಇವಾಗ ಏನು ಮಾಡಬೇಕು ನಾನಿವಾಗ, ಟೆಂತ್, ಕಂಪ್ಲೀಟ್, ಆಯ್ತಲ್ಲ! .. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ! ಕಾಲ್ ಮಾಡಿದೆ, ಕೇಳೋಣ ಅಂತ? ..
ಬ್ರೋ, ಈಗ ನಿಮ್ದು ನೈಂಟಿ! ಪರ್ಸೆಂಟೇಜ್ ಬಂದಿದೆ. ...
ಹಾ! ..
ಒಳ್ಳೆ, ಪರ್ಸೆಟೇಜ್, ಬ್ರೋ, ಈ ಕಂಪೇರ್ ಮಾಡ್ರೆ, ಸಕತಗಿ, ಇದೀರಾ? .. ಬ್ರೋ, ಈಗ ನಿಮ್ಗೆನ್! ಇಂಟರ್ಸೆಟ್, ಇದೇ? ..
ಅದೇ ಬ್ರೋ, ನಾನು ಸೈನ್ಸ್ ಮಾಡೋಣ ಅಂತ ಇದ್ದೆ. ...
ಹ, ಬ್ರೋ! ...
ಅದೇ, ಬ್ರೋ, ಏನು ಮಾಡಿದರೆೆ ಚೆನ್ನಾಗಿರುತ್ತೆ ಅಂತ, ಒಂದು ಸ್ವಲ್ಪ ಹೇಳ್ತೀರಾ? ..
ಬ್ರೋ, ಈಗ ಸೈನ್ಸ್ ಮಾಡ್ತೀರಾ? ..
ಅಂದ್ರೆ, ಒಬ್ರು ಸೈನ್ಸ್ ಮಾಡಿ! ಅಂದ್ರು, ಒಬ್ರು ಕಾಮರ್ಸ್, ಮಾಡಿ, ಅಂದ್ರು, ಒಬ್ರು, ಐ, ಟಿ, ಐ. ... ಸಚ್ಚು, ಅಂದರು ಆರ್ಟ್ಸ್, ಸಾಚು, ಅಂದರು ಹಿಂದಲ್ಲ, ಡಿಪ್ಲೊಮಾ, ಬರುತ್ತೆ, ಅಂದರು. .... ಅದೇ, ಬ್ರೋ! ಎಲ್ಲರು, ಒಂದೊಂದು ಹೇಳ್ತಿದ್ದಾರೆ ಏನ್ ಮಾಡ್ಬೇಕು ಅಂತ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ? ..
ಈಗ, ಸೈನ್ಸ್, ಮೇಲೈ, ಏನ್ ಮಾಡಿ ಸೈನ್ಸ್ ಮಾಡ್ತಿರಾ, ಸನ್ಸ್ ಆದ್ಮೇ ಏನ್ ಮಾಡ್ತಿರಾ? ...
ಸೈನ್ಸ್ ಅಧುಮೇಲೈ, ಮಾಮೂಲಿ, ಇಂಜಿಯರಿಂಗ್, ಮಾಡೋಣ, ಅಂತ, ಇದೀನಿ, ಬ್ರೋ? ...
ಬ್ರೋ, ನಿಮ್ಗೆ, ಒಂದು, ಸಜಷನ್, ಕೊಡ್ತೀನಿ, ಇಂಜಿನಿಯರಿಂಗ್, ಮಾಡೋ, ಇಂಟ್ರೆಸ್ಟ್, ಇದ್ರೆ? ..
ಹ. ...
ಆ, ಕಡ್ಡೆ, ಚೆನ್ನಾಗಿ ಇಂಜಿನಿಯರಿಂಗ್ ಮಾಡಿಸ್ತಾರೆ? ..
ಹ. ..
ಅಧ್ನಾ, ಕಲಿತರೇ, ಬ್ರೋ, ನೀವು, ಪಿಯುಸಿ, ಮಾಡೋದು, ವೇಸ್ಟ್, ಬ್ರೋ? ..
ಹೌದ, ಬ್ರೋ? ...
ಬ್ರೋ, ನೀವು, ಪಿ, ಯು, ಸಿ. ಗಿಂತ ಡಿಪ್ಲೊಮಾ ಮಾಡಿರೋದು, ಒಳ್ಳೇದು, ಬ್ರೋ? ...
ಡಿಪ್ಲೊಮಾ, ಅಲ್ಲದ್ರೆ, ಒಳ್ಳೇದಾ? ..
ಬ್ರೋ, ನೀವು ಯಾವ ಬ್ಯಾಂಕ್ ಅಂದುಕೊಂಡಿದ್ದೀರಾ? ....
ಬ್ರೋ, ನಾವು, ಸಿ, ಎಸ್ ಹೋಗೋಣ, ಅಂತ ಇದ್ವಿ! ...
ಹಾ. ...
ಅದೇ, ಬ್ರೋ, ಏನು, ಮಾಡೋಣ! ಅಂತ ಗೊತ್ತಾಗ್ತಿಲ್ಲ, ಯಾರ್ದಾದ್ರೂ, ನಡೆಯುತ್ತೆ, ಬ್ರೋ. ..
ಬ್ರೋ, ಈಗ ನೋಡಿ ಈಗ ಬ್ರಾಂಚುಗಳು, ಅಂತ ಬಂದ್ರೆ? ..
ಹಾ, ಹಾ! ..
ಮತ್ತೆ, ಈ ಎಲೆಕ್ಟ್ರಿಕಲ್, ಇ, ಎನು, ಡಿ. ..
ಹಾ, ಹಾ! ..
ಮೆಕಾನಿಕಲ್! .. ಇದೆಲ್ಲ ಬ್ರಾಂಡ್ ಬ್ರೋ, ಎಲ್ಲಾ, ಚೆನ್ನಾಗಿದ್ದಾವೆ? ಸ್ಕೋಪ್ ಇದ್ರೆ ಚೆನ್ನಾಗೆ! ..
ಹ. ...
... ಹ್ಮ್, ಅದು ಯಾಕೆ ಅಂತಂದ್ರೆ! ಈ, ಎಲ್ಲ, ಸ್ವಲ್ಪ ಆಡ್ವೇರ್, ಇದಾವೆ, ಆಡ್ವೇರ್, ಸ್ವಲ್ಪ, ಎರಡು ಇದಾವೆ, ಅಲ್ವಾ? ...
ಇದೇ, ಊರ, ಹಾ, ಬ್ರೋ? ..
ಬ್ರೋ ನಿಮಗೆ ಸಾಫ್ಟ್ವೇರ್ ಬರಲ್ಲ ಅಂದ್ರೆ, ಹಾರ್ಡ್ವೇರ್, ಹೋಗಬಹುದು, ಹಾರ್ಡ್ವೇರ್ ಬರಲ್ಲ ಅಂದ್ರೆ ಸಾಫ್ಟ್ವೇರ್ಗೆ, ಹೋಗಬಹುದು? ....
ಹಾ, ಬ್ರೋ, ಅಡ್ವಾಂಟೇಜು, ಸಿ, ಎಸ್. ತಗೊಂಡ್ರೆ, ಆತರ, ಇಲ್ಲಾ, ಅನಿಸುತ್ತೆ, ಅಲ್ವಾ ಬ್ರೋ? ...
ಸಿ ಎಸ್ ಇಲ್ ಒಬ್ಬ ಫುಲ್ ಸಾಫ್ಟವೇರ್ ಇರುತ್ತೆ
ಹಾ
ಈಗ ಬ್ರೋ ನೀವು ಮುಂಚೆ ಫಿಕ್ಸ್ ಆತೀರ ಸಿ ಎಸ್ ಆ ಸಾಫ್ಟವೇರ್ ಮಾಡಬದು ಹಿಂಗ ಮಾಡ್ಬೋುದು ಅಂತ ಬಟ್ ನಿಮ್ಗೆಓದ್ ಏನಾಗುತ್ತೆ ಅದ್ರ ಬಗ್ಗೆ ಎಷ್ಟೊ ನಾಲೆಡ್ಜ್ ಇಂಪ್ರೂವ್ ಆಗಲ್ಲ ಇಂಟ್ರೆಸ್ಟ್ ಸಿಗಲ್ಲ ಈ ತರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಆಗ ನಿಮ್ಗೆ ಸ್ವಲ್ಪ ಕೆಲ್ಸದಲ್ಲಿ ಎಲ್ಲಾ ಇದ ಆಗುತ್ತೆ ತೊಂದ್ರ ಆಗುತ್ತೆ ಹಾಗಾಗಿ ಬ್ರೋ ನೀವು ಇ ಮೂರ್ ಬ್ರಾಂಚ್ ಮಾಡಿ
ಹ
ಪಿಯುಸಿ ಯಾಕೆ ಬೇಡ ಅಂತಂದ್ರೆ
ಹ
ಈಗ ಬ್ರೋ ಎಲ್ಲಾರೂ ಆಲ್ಮೋಸ್ಟ್ ಆಲ್ ಪಿ ಯು ಸಿ ಮೇಲೆ ಬರ್ತಾರೆ ಅವರು ಇಂಜಿನಿಯರ ಗೆ
ಹ ಬ್ರೋ
ಈಗಬ್ರು ಅಷ್ಟೊಂದು ಐಡಿಯಾ ಇರಲ್ಲ ಈಗ ಲ್ಯಾಬ್ ಈಗ ಲ್ಯಾಬ್ ಅಂತ ಆದ್ರೆ ಈಗ ಏನಾದ್ ಒಂದು ಕಂನಿ ಇಂಟರ್ನ್ಶಿಪ್ ಹೋಗತರ ಅಂತ ಹೇಳ ತಿಳ್ಕೊಳ್ಳಿ ಫೈನಲ್ ಅಲ್ಲಿ
ಹಾ ಬ್ರೋ
ಪಿ ಯು ಸಿ ಬಂದರ್ಗೆ ಅಷ್ಟೊಂದು ನಾಲೆಡ್ಜ್ ಇರಲ್ಲ ಏನಕ್ಕೆ ಅಂತಂದ್ರೆ ಏನ ಗೊತ್ತಿರಲ್ಲ ಈಗ ಲ್ಯಾಬ್ ಹೆಂಗೆ ಇದ್ ಮಾಡೋದು
ಹಾ
ಹ್ಮ್ ಈಗ ಏನೇನ್ ಲ್ಯಾಬ್ ಏನೇನ್ ಮಾಡಿಸ್ತಾರೆ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ನಾಲಜ್ ಕಮ್ಮಿ ಇರುತ್ತೆ
ಹಾ ಬ್ರೋ
ಅದಕ್ಕೆ ಬ್ರೋ ಇದು ಡಿಪ್ಲೊಮಾ ಮಾಡಿದ್ರೆ ಡಿಪ್ಲೊಮಾ ನಲ್ಲಿ ಪ್ರಾಕ್ಟಿಕಲ್ ಚನ್ನಾಗಿ ಹೇಳಿ ಕೊಡತಾರೆ
ಹಾ
ಈಗ ಅಬ್ರು ಸ್ವಲ್ಪ ಕೆಲವು ಕಂಪ್ನಿಲಿ ಎಲ್ಲ ಲ್ಯಾಬ್ಸ್ ಇರ್ತವೆ
ಹಾ
ಹ್ಮ್ ಮಷಿನ್ ಲ್ಯಾಬ್ ಎಲ್ಲ ಇರ್ತವೆ ಸ್ವಲ್ಪ ಎಲ್ಲ ಡ್ರಾಯಿಂಗ್ ಮತ್ತೆ
ಹಾ
ಸ್ವಲ್ ಎಲ್ಲ ಚೆನ್ನಾಗ ಮಷಿನ್ಸ್ ಬಗ್ಗೆ ಆಗ್ಲಿ ಸ್ವಲ್ಪ ಚೆನ್ನಾಗಿ ಟಚ್ ಕೊಟ್ಟಿರ್ತ ಪ್ರಾಕ್ಟಿಕಲ್ ಆಗ ತೋರ್ಸಿರ್ತಾರೆ
ಹಾ
ಪಿಯುಸಿ ಲೀ ಎನ್ ಮಾಡ್ತಾರೋ ಸ್ವಲ್ಪ ತೀಯರಿ ಜಾಸ್ತಿ ತೀಯರಿ ಎಲ್ಲ ಓದ್ ಬಂದಿರ್ತೀರಾ
ಹಾ
ನಿಮ್ಗೆಲ್ಲಿ ಏನಾದ್ರು ಒಂದು ಇಂಜಿನಿಯರಿಂಗ್ ಅಲ್ಲಿ ಬಂದಾಗ ಒಂದು ಲ್ಯಾಬ್ ಅಂತಾರೆ ಒಂದು ಇದಂತಾರೆ ಅದ್ರ ಬಗ್ಗೆ ಏನ ಗೊತ್ತರಲ್ಲ ಅಷ್ಟೊಂದು ನಾಲೆಜ್ ಇರಲ್ಲ
ಹಾ ಬ್ರೋ
ಇ ಇನ್ನೊಂದು ನಿಮ್ಗೆ ಅಡ್ವಾಂಟೇಜ್ ಏನಂತ ಅಂದ್ರೆ
ಹಾ
ಡಿಪ್ಲೊಮಾ ಮಾಡಿ ಇಂಟರ್ನ್ಶಿಪ್ಪ್ ಹೋಗ್ತಾರೆ ಗೊತ್ತಾ
ಹಾ
ಅಲ್ಲಿ ನೋಡಿ ಬ್ರೋ ಅಲ್ಲೂ ಸ್ವಲ್ ಬಹಳ ಇಂಪ್ರೂವ್ ಆಗುತ್ತೆ ನಾಲೆಜ್
ಹೌದಬ್ರು
ಇ ನಿಮ್ಗೆ ಹೊರಗಿನ ಇದೇನಿದೆ ಅಂತೆ ಎಲ್ಲ ಅರ್ಥ ಆಗುತ್ತಲ್ಲಿ ಏನು ಯಾವ್ ತರ ಏನಿದೆ ಏನಿದೆ ಯಾವರ ಮಾಡ್ತಾರೆ ಏನ ಮ್ಯಾನಫ್ಯಾಕ್ಚತಾರೆ ತರ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಮತ್ತೆ ಈಗ ನಿಮ್ಗೆ ನೀವು ಇಂಜಿನಿಯರಿಂಗ ಮುಸುಕೊಂಡು ಕೆಲ್ಸಕ್ ಹೋಗ್ತಿವಿ ಅಂತ ಅಂದ್ರೆ ಕೂಡ ಡಿಪ್ಲೊಮಾ ಹೋಗರ್ತಾರಲ್ಲ ಸ್ವಪಮ್ಗೆ ಗೊತ್ತಿರುತ್ತಲ್ವಾ
ಹಾ
ಸೆಲ್ಫ್ ಕರ್ಕಂತಾರೆ ಕಂಪನಿ ಎಲ್ಲ ಕರ್ಕಂತಾರೆ ನಿಮ್ ಸ್ಲ್ಪ ಕೆಲ್ಸ ತಿಳ್ಕೊಂಡಂಗ ಇರುತ್ತೆ ಸ್ವಲ್ಪ ಗೊತ್ತಿರುತ್ತೆ ಚೆನ್ನಾಗಿ
ಹೌದ ಬ್ರೋ
ಈಗ ಇನ್ನ ಒಂದು ಡಿಪ್ಲೊಮಾ ಮೇಾಲ ಬಂದ್ರೆ ತುಂಬಾ ಈಸಿ ಇರುತ್ತೆ
ಹಾ
ಈಗ ಬ್ರೋ ನಾವು ಇಂಜಿನಿಯರಿಂಗ್ ಮಾಡದ್ವಲ್ವಾ ನಮ್ಗೆ ನನಗ್ ಬರೋ ಡಿಪ್ಲೊಮಾ ಫೀಲ್ ಬಂತು ಇಂಜಿನಿಯರಿಂಗಲ್ಲಿ
ಹೌದ ಬ್ರೋ
ನನಗೆ ಇಂಜಿನಿಯರಿಂಗ ಡಿಪ್ಲೊಮಾ ಒಂದ ಅನ್ಸಸ ಬಟ್ಟಿತ್ತು ಏನಿಲ್ಲ ಸೇಮ್ ಸೇಮ್ ಇರ್ತವೆ ಒಂದ ವರ್ಷ ಜಾಸ್ತಿ ಇರ್ತ್ತೆ ಬಟ್ ಲ್ಯಾಟ್ರಲ್ ಅಲ್ವಾ ಲ್ಯಾಟ್ರಲ್ ಮೇಲೆ ಬಂದೇಲೆ ಸೇಮ ಇಯರ್ ಸೇಮ್ ಸೇಮು
ಡಿಪ್ಲೊಮಾ ಇಷ್ಟ ಇಯರ್ ಬ್ರೋ
ಮತ್ತ ಮೂರು ಇಯರ್ ಬ್ರೋ
ಅದೇ ತ್ರೀ ಇಯರ್ಸಾ ನೀವು ಅದನ್ ಅದಾದೇಲೆ ಇಜಿನಿಯರಿಂಗ ಯಷ್ಟು ಇಯರ್ ಮಾಡತೀರಾ ಬ್ರೋ
ಅದೇ ತ್ರೀ ತ್ರೀ ಇಯರ್ಸ್ ಅಲ್ರಾ
ಅದು ತ್ರೀ ಇಯರ್ಸಾ ಅಂದ್ರೆ ಈಗ ನಾರ್ಮಲ್ ಪಿ ಯ ಮೇಲೆ ಎಂಟ್ರಿ ಕೊಡೋದಾದರೆ ಫೋರ್ ಇಯರ್ಸ್ದ ಅನಸುತ್ತಲ್ ಬ್ರೋ
ಅದು ಬ್ರೋ ಈಗ ನೀವ್ ಹೆಂಗೆ ಅಂತಂದ್ರ
ಹಾ
ಈಗ ನೀವು ಈಗ ನಮ್ದು ನಿಮ್ದು ಟೆನ್ತ್ ಒಂದ ದಸಲ ಕಂಪ್ಲೀಟ್ ಆಯತ ಅಂತ ಅಂದ್ಕೊಳ್ಳಿ ಅವಾಗ ನಾವು ಡಿಪ್ಲೋಮ ಜಾಯನ್ ನೀವು ಡಿಪ್ಲೊಮಾ ಜಾಯನ್ ಆಗ್ತೀರಾ
ಹಾ
ನೀವು ಎರಡ್ ವರ್ಷ ಪಿ ಯು ಸಿ ಮಾಕೊಂಡು ಇಂಜಿನಿಯಂಗ್ ಜೋನ್ ಒಂದ್ ಮುಗಸಿ ತೀರ ನಿಮೊಂದಂದು ವರ್ಷ ಮುಗಿುವಷ್ಟದ ನಮ್ದ ಡಿಪ್ಲೋಾ ಕಂಪ್ಲಟ್ ಆಗುತ್ತೆ
ಹ ಅಂದ್ರೆ ನಮ ಜೋತೆೇನೆ ಸೆಕೆಂಡ್ ಇಯರ್ ಜೋನ್ ಆಗ್ತೀರಿ
ನೀವು ಸೆಕೆಂಡ್ ಇಯರ್ ಜೋನ್ ನವು ಸೆಕೆಂಡ್ ಇಯಾರ ಜಾಯನ್ ಆಗ್ತವಿ ಲ್ಯಾಟ್ರಲ್ ಅಂತ
ಹ ಅಂದ್ರಲ್ಲಿ ಪ ಯು ಎ ಏನು ತಿಳ್ಕೋಕ್ಕಾಗಲ್ಲ ಅಂತ ಹೇಳ್ತಿದ್ರಲ್ಲಬರು ನೀವು
ಬಟ್ ಬ್ರೋ ಸ್ವಲ್ಪ ತಿಯರಿ ಗೊತ್ತಾಗುತ್ತೆ ತಿಯರಿ ಮೈನು ಬಟ್ದು ತಾಯರಿ ಅಂದ್ರ ಈಗ ಕ ಈಗ ಜನರೇಶನ್ ಪ್ರಾಕ್ಟಿಕಲ್ ಮೈಂಡ್ ಸೆಟ್ ಇರ್ಬೇಕು ಯಾರ್ಗ ಯಾರ್ಲಿ ಬ್ರೋ ಪ್ರಾಕ್ಟಿಕಲ್ ನಾಲೆಡ್ಜು ಬಹಳ ಇಂಪ್ರೂವ್ ಇದಾಗಗ್ಬೇಕು ಇಂಪ್ರೂವ್ ಆಗ್ಬೇಕು ಮತ್ತೆ ಇಂಪಾರ್ಟೆಂಟ್ ಆಗುತ್ತೆ ಪ್ರಾಕ್ಟಿಕಲ್ ನಾಲೆಜ್ ಪ್ರಾಕ್ಟಿಕಲ್ ನಾಲೆಜ್ ಇಂಪ್ರೂವ್ ಮಾಡಬೇಕು ಇಲ್ಲ ಮಾತೆ ನಿಮಗೆ ಮುಂದೆ ತೊಂದರೆ ಆಗುತ್ತೆ
ಹಾ
ಇನ್ ಸ್ವಲ್ಪ ಈಗ ಕೆಲವ್ರರಿಗೆಬ್ರು ಬೇಸಿಕ್ ಬಾಯಲ್ಲಿ ಹೇಳುದ್ರೆ ಈಗ ಬಾಯ ಅಲ್ಲಿ ಬೋಲ್ಡ್ ಮನ್ ಬ ಮಾಡುದ್ರೆ ಅಷ್ಟೊಂದು ಅರ್ಥ ಆಗಲ್ಲ ನಾಲೆಡ್ಜ್ ಇದಾಗಲ್ಲ ಅದೇ ನಿಮ್ಗೆ ಕಣ್ಮುಂದೆ ತೋರ್ಸಿನಿವತ್ ಆ ಕೆಲ್ಸ ಮಾಡುದ್ರೆ
ಹ
ಗೊತ್ತಾಗುತ್ತೆ
ಹೌದ ಬ್ರೋ
ಆತರ ಹೇಳ್ತರದ ನನ್ ಈಗ ಲ್ಯಾಬ್ ಎಲ್ಲ ಇರ್ತವಲ್ಲ ಲ್ಯಾಬ್ ಅಲ್ಲಿ ಸ್ವಲ್ಪ ಎಕ್ಸಪೆರಿ ಮೆಂಟ್ ಮಾಡ್ತೀರಿ
ಹಾ ಹಾ
ಅವಾಗ ಏನಾಗುತ್ತೆಪ್ಪಾ ಅಂದ್ರೆ ಬಗ್ಗೆ ಬಾಯಲ್ಲಿ ಹೇಳತ್ಕೂನು. ನೀವು ಮಾಡದಕ್ಕೂ ಗೊತ್ತಾಗುತ್ತೆ.
ಹಾಂ
ಹಾಗಾಗಿ ಬ್ರೋ ಡಿಪ್ಲೋಮಾ ಮಾಡಿ ಆ ಬ್ರೋ ಡಿ ಹಾ ಬ್ರೋ ಡಿಪ್ಲೊಮಾನೇ ಬೆಸ್ಟು ಇನ್ನ ಕೆಲವರು ಬ್ರೋ. ಟೆಂತ್ ಮೇಲೆ ಐ ಟಿ ಐ ಗೆ ಹೋಗಿ ಆಮೇಲೆ ಡಿಪ್ಲೊಮಾಗ ಬರ್ತಾರೆ ಅದು ಬ್ರೋ ಅದು ವೆಸ್ಟ್ ಬ್ರೋ.
ಅದು ವೇಸ್ಟ್ ಬ್ರೋ ಅಂದ್ರೆ ಬ್ರೋ ಅಂದ್ರೆ ಐ ಟಿ ಐ ಮಾಡಿ ಡಿಪ್ಲೊಮಾ ಮಾಡಿದ ಮೇಲೆ. ಡೈರೆಕ್ಟ್ ಜಾಬಿಗೆ ಹೋಗ್ಬೋದು ಅಂತಾರೆ ಬರುತ್ತ ಬ್ರೋ.
ಬ್ರೋ ಡೈರೆಕ್ಟ್ ಜಾಬಿಗೆ ಹೋಗ್ಬಹುದು ಡಿಪ್ಲೋಮಾ ಬ್ರೋ ನೀವು ಐಟಿಐ ಮಾಡದೇ ಬೇಡ.
ಹ್ಹಾ.
ನೀವು ಡಿಪ್ಲೋಮಾ ಮೇಲೆ ಡೈರೆಕ್ಟ್ ಜಾಬಿಗೆ ಹೋಗಬಹುದು.
ಹಾ
ಬಟ್ ಬ್ರೋ ಅದ ಏನಂದ್ರೆ ಹೆಂಗ ಗೊತ್ತಾ ಈಗ ನೀ ಹೆಂಗಿದ್ರು ಡಿಪ್ಲೊಮಾ ಮಾಡರು.
ಹಾಂ
ಐ ಟಿ ಐ ಏನಕ್ ಮಾಡ್ಬೇಕು ಸುಮ್ ಸುಮ್ಮನೆ.
ಅಲ್ಲ ಬ್ರೋ ಅಂದ್ರೆ ಎರಡು ಮಿಕ್ಸ್ ಮಾಡದ ಅಲ್ಲ ಹೇಳಿದ್ದು ನಾನು ಅಂದ್ರೆ ಐ ಟ ಐ ಮಾಡ ಟ ಮಾಡ್ತಿರ್ತಾರಲ್ಲಾ.
ಹ್ ಬ್ರೋ.
ಅವರು ಐ ಟಿ ಎ ಮುಗಿದ್ಮೇಲೆ ಜಾಬಗೆ ಹೋಗ್ಬೋದು ಅನ್ಸುತ್ತೆ ಎಲ್ಲ ಅವರು ಅವ್ರು.
ಹಾ ಬ್ರೋ ಹೋಗ್ಬೋದು ಆರಾಮಾಗ ಹೋಗ್ಬೋದು.
ಡಿಪ್ಲೊಮಾ ಮಾಡಿದ್ಮೇಲೆ ಹೋಗ್ಬಹದು ಅನ್ಸುತ್ತೆ ಅಲ್ಲ ಬ್ರೋ.
ಡಿಪ್ಲೋಮಾ ಮೇಲೇ ಹೋಗ್ಬೋದು ಬ್ರೋ ಈ ಡಿಪ್ಲೋಮ ಮೇ ಲೇ ಹೋಗ ಇಷ್ಟ ಜಸ್ತಿ ಜಾಸ್ ಸಾಲರಿ ತಗಂತರ ಇದಾರೆ ಎಕ್ಸಾಂಪಲ್ಗೆ.
ಹೌದ ಬ್ರೋ. ಹಾ ಹಾ ಹಾ ಅಂದ್ರೆ ನಾನು ಹೇಳ್ತೀನಿ ತಗೊಳಿ ಬ್ರೋ. ಅಂದರೆ ಡಿಪ್ಲೊಮಾ ಮಾಡ್ತೀನಿ ಅಂತ ಹೇಳ್ತೀನಿ ಮನೇಲಿ ಒಂದ್ಸರಿ ಮಾತಾಡ್ತೀನಿ ಬ್ರದರ್ ಹತ್ರನವ. ನೋಡೋ.
ಕೇಳಿ ಬ್ರೋ ಮನೆಯಲ್ಲಿ ಸ್ವಪ ಅವ್ರಿಗೆ ಇನ್ನೊಂದು ಗೊತ್ತಿರಲ್ಲ ಅಷ್ಟೊಂದು.
ಹಾ ಬ್ರೋ ಅದೇ ಗೊತ್ತಿರಲ್ಲ ಅವ್ರಿಗೂನು.
ಸೈನ್ಸ್ ಅಂದ್ರೆ ಗ್ರೇಟು ಹೆಂಗ ಹಿಂಗೆ ತಿಳ್ಕೊಂಡಿರ್ತಾರೆ.
ಹಾ ಬ್ರೋ
ನೀವ್ ಸ್ವಲ್ಪ ಹೇಳಿ ಅರ್ಥ ಮಾಡಬಿಡಿ.
ಅವರು ಅದ ಅವ್ರಿಗೆ ಒಂದು ಮಾತು ಹೇಳ್ತೀನಿ ಏನು ಹೇಳ್ತಾರ ನೋಡೋಣ ಗೊತ್ತಾಗುತ್ತೆ.
ಹ ಬ್ರೋ.
ನೋಡಿ ಹೇಳ್ಬಿಟ್ಟು ಮಾತಾಡ್ತೀನಿ ಬ್ರೋ ಡಿಪ್ಲೊಮಾನೇ ಮಾಡ್ತೀನಿ ಅಂತ ಒಂದ್ ಮಾತ್ ಕೇಳ್ತೀನಿ.
ಕೇಳಿ ಬ್ರೋ ಕೇಳಿ ಡಿಪ್ಲೊಮಾನೇ ಹೋಗಿ.
ಹ್ಹ ಬ್ರೋ.
ಸ್ವಲ್ಪ ಕಷ್ಟ ಆಗುತ್ತೇ ಬ್ರೋ ನಿಮ್ಗೆ ಸ್ವಲ್ಪ ಎಲ್ಲಾ ಸಬ್ಜೆಕ್ಟ್ ಎಲ್ಲ ಪಾಸ್ ಮಾಡ್ಕೊಳದು. ಪ್ರಯತ್ನ ಪಡಿ ಬ್ರೋ ಆಗುತ್ತ ಯಾವ ಪ್ರಯತ್ನ ಪಟ್ರೆ ಯಾವ್ದೂ ಇದಾಗಲ್ಲ.
ಹ ಹಾ ಬ್ರೋ ಸರಿ ಬ್ರೋ ಹೇಳ್ತೀನಿ ತಗಳಿ ಬ್ರೋ ನೋಡಂ ಮನೇಲಿ. ಕೇಳಿಬಿಟ್ಟು ಹೇಳ್ತೀನಿ ಬ್ರೋ ಥ್ಯಾಂಕ್ಸ್ ಬ್ರೋ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ.
ಅದೇ ಬ್ರೋ ಕೇಳ ಏನಾದ್ರು ಇನ್ಫಾರ್ಮೇಷನ್ ಬೇಕಾರ ಫೋನ್ ಮಾಡಿ ಹೇಳ
ಹಾ ಸರಿ ಬ್ರೋ ಮಾಡ್ತೀನಿ ತಗಳಿ ಬ್ರೋ ಏನಾದ್ರೂ ಬೇಕಿದ್ರ. ಹಾ ಬ್ರೋ ಬಾಯ್.